ಹಲೋ.
ಹಲೋ ಯ ಹಲೋ ಯಾರ್ರೀ.
ಕೇಳ್ದಲ್ಪಾ ನಾನ್ ರಾಮ.
ಯಾರಾಮ ಗೊತ್ತಾಗ್ಲಿಲ್ಲ.
ಏ ನಿನ್ ಫ್ರೆಂಡ್ ಯಪ್ಪ ಏನ್ ಮರ್ತೋಹೋದೆನ್.
ಹ ಈಗ ಗೊತ್ತಾಯ್ತಾನ ಹೇಳೋ ಹೇಳ್ ಏನ್ ನಡ್ದ ಅದೇ ಅದೇ. ಇಲ್ಲ ಇಲ್ಲ ಇಲ್ಲ ಗೊತ್ತಾಯ್ತ ಗೊತ್ತಾಯ್ತ ಈಗ ನೀನ್ ಅವಾಗ ಫೋನ್ ಹಚ್ಚಿದವ ನೋಡ ಈಗ ಫೋನ್ ಅದ ಇನ್ನ ನಂಬರ್ ಇತ್ತಲ್ಲಾ ಗೌಡ ಏನ್ ಚುಚ್ಚಪ್ಪ ಅಂತ ತೇಳತದ ಅದ್.
ಏ ಇಲ್ಲ ಅದು ಸಿಮ್ಮು ಬಂದ ಆಗ್ಯದ ಯಾಕ ಅದು.
ಹಾ.
ಅದು ಸಿಮ್ ಬಂದ ಆಗ್ಯಾದ ಇದು ಹೊಸ ನಂಬರ್ ತೊಂಡ್ನಲ್ಲ. ಹ್ಮ್ ಅದಕ್ಕೆ ಅಚ್ಚಿಲ್ಲ ಎಷ್ಟ ದಿನ ಆಯ್ತು ಅಚ್ಚಮ್ಮ ಏನ್ ಮಾಡ್ತವ ಏನ ಏನ್ ಅಂತಂದ.
ಹಾ ಹಾ ಇರ್ಲಿಲ್ಲ ಹ ಇಲ್ಲ ನಾನ್ ನಂಬರ್ ನೋಡ್ಲಿಲ್ಲ ನೀನ್ ದನಿನಾ ಕುನಾ ಸಿಗ್ಲಿಲ್ಲ.
ಹ್ಮ್ ಹ್ಮ್ ಈ ನಂಬರ್ ಇಲ್ಲಲ್ಲ ನಿಂಬಲ್ಲಿ ಹೊಸ ನಂಬರ್ ಆದ ಇದ.
ಹ್ಮ್.
ಹ್ಮ್ ಅದ್ರ ಸಲಾಗ ಎಲ್ಲಿ ಹಚ್ಚಿದ್ಯ ಮತ್ತ ಏನ್ ಮಾಡಕತ್ತಾರ ಏನ್ ಆರಾಮ ಏನ ಅಂತದ.
ಇಲ್ಲ ಇಲ್ಲ ಬರಬರೀ ಆದ ನಿಂದನಾ ಫೋನಚ್ಚಿ ಕ ಚಲೋ ಮಾಡಿದಿ.
ಹ್ಮ್ ಅವಾಗವಾಗ ಹಚ್ಕಂತ ಇರ್ಬೇಕ್ಪ ನಾವನು ನೀವು ಮರ್ತ ನಾವು ಮರ್ಯಕ್ ಆತ್ದ. ಆ.
ಹ ಇಲ್ಲೊ ನಾನಂತ ಇದ ಮಾಡ್ಲಿಲ್ಲ ನೀನೇ ನೋಡಪ್ಪ ಈಗಿದ ಮಾಡಿದ
ಹ್ಮ್ ಅದೇ ಮಾಡಿಲ್ಲಲ್ಲ ಎಸ್ ದಿನ ಆಯ್ತು ಈ ಕಡೆ ಬಂದಿವಿ ಆ ಕಡಿ ಈ ಕಡಿ ಅನ್ಕಂತ. ಫೋನಹೆ ಮಾಡಿಲ್ಲ ಊರಿಗ್ನು ಬಂದಿಲ್ಲ ನಾವು.
ಹಾ ಹಾ ಹೌದು.
ಹ್ಮ್ ಎಲ್ಲಿ ಮೊರಂಗ್ ಬರಮ್ ಅನ್ಕೊಂಡ್ಯ ಮೊರಂ ಬರಕ್ ಆಗ್ಲಿಲ್ಲ ಏನ್ ವಜ್ಜಿ ಆಯ್ತ ಅಂತ ಮೊರಂ
ಏ ಚಲೋ ಆಯ್ತಾ ಈ ಸಲ ನೀನೇ ನೋಡಪ ಇದೀಲ್ಲ.
ಎಲ್ಲಿ ಬರಮಂತ ಅನ್ಕಂಡೆ ಎಲ್ಲಿ ಈ ಕಡಿ ಕೆಲ್ಸ ನಡ್ದಾವಲ್ಲ.
ಹ್ಮ್.
ಹ್ಮ್ ಅದ್ರ ಸಲಗ್ ಬರಕ್ ಆಗ್ಲಿಲ್ಲ ನನಗ್.
ಹ್ಮ, ಹ್ಮ
ಇವಾಗ ಇಲ್ಲಿ ಎಲ್ಲಿ ಇದ್ರಾಗ ಕಂಪನ್ಯಗ ಕೆಲ್ಸ ಕೆಲ್ಸಗಳಳು ನಡ್ದವ ಇವಾಗ. ಅದ್ರಾಗ ಅದ್ರಾಗ ಎಲ್ಲಿ ಒಂದ್ ವಾರ ಹಂಗ ಒಂದ್ ವಾರ ಹಿಂಗ ಅಂತ ನೈಟ್ ಶಿಫ್ಟ್ ಡೇ ಶಿಫ್ಟ್ ಆವ್.
ಹ್ಮ ಹೌದು ಎರಡ ಆವನ್.
ಹ್ಮ ಇವಾಗ ಎರಡು ಅವಾ.
ಹ ಹ ಹೌದೌದು.
ಹ ಅದಕ್ಕೆ ಎಕಡ ಹೋಗಕ ಆಗಲ್ಲ ಬರಕಾಗಲ್ಲ.
ಒ ಬಲಾಟೆ ಫೋನ್ ಹಚ್ಚಿದಪ್ಪಾ ನೀನು ಏನ್ ಫೋಟೋ ನೋಡಿದೆ ನ ಒ ಮೆಮರೀಸ್.
ಹ್ಮ ಅದೇ ಆಗಿದ್ದ ನೋಡಿದ್ವಿ ಹಂಗೆ ನೋಡ್ಕ ಅಂತ ಕುೂಂತಿದ್ದ್ಯಾ ಇವತ್ ಕೆಲ್ಸ ಇರ್ಲಿಲ್ಲ.
ಹ್ಮ ಹ್ಮ್ ಹೌದ.
ಹಂಗೆ ನೋಡ್ಕ ಕುತಿದ್ದ ನೆನಪ ಆಯ್ತು.
ಹ್ಮ್ ಹ್ಮ್.
ಹಚ್ಚಿದೆ ಅವನಿಗೆ ಭೀಮಗನು ಹಚ್ಚಿದೆ.
ಹ್ಮ್.
ಅವ ಏನೋ ಅಷ್ಟು ಮಾತಾಡ್ಲಿಲ್ಲಪ್ಪ ಕಟ ಮಾಡಿದಾವ. ಅವ ಎಲ್ಲಿ ಹೊರಗಿದ್ದೀನಿ ಅದ ಇದು ಅಂತ ಅಂದು ಕಟ್ ಮಾಡಿದ.
ಹ್ಮ್.
ಹ್ಮ್ ಅದಕ್ಕೆ ನನ್ಗಾನ ಹಚ್ಚಿ ಮಾತಾಡಮ್ಮ ಅಂತ ಹಚ್ಚಿದೆ.
ಇಡ ಅಚ್ಚಿ ಚಲೋ ಮಾಡಿದ್ ಬಿಡು ಇಲ್ಲ ಅಂದ ಅಂದಿಲ್ಲಾ.
ಹ್ಮ್ ಹ್ಮ್.
ನನಲ್ಲಿನ ಪೋಟವು ನಾವು ಹೈ ಸ್ಕೂಲ್ ಒಗಶಿಂದ ಟ್ರಿಪ್ಗೆ ಹೋದುವು.
ಹ ಹ.
ಹಾ ಇನ್ನಾವ ಫೋಟಾ.
ಅವನ ಅವ ನಂಬಲ್ಲಿ ಒಂದು ಅದು ಅವಾಗ ಇತ್ತಲ್ಲ ಫೋನು.
ಹ್ಮ.
ಏ ಅದು ಹೊಡದೋಯ್ತಪ್ಪ ಕಡೆ ಬಿದ್ದು ಯವ ಯಾರು ನಮ್ಮ ಅಕ್ ಕ್ಕನ್ ಮಗ ಬಂದಿದ್ದ.
ಹ್ಮ್ ಹ್ಮ್ ಹೌದ.
ನಮ್ಮ ನಮ್ಮ್ ಅಕ್ಕನ್ ಮಗ ಬಂದಿದ್ನಲ್ಲ ಫೋನ್ ನೋಡ್ತ ಫೋನ್ ನೋಡಕ್ತಿದ್ದ ತಗೊಂಡನ.
ಹ್ಮ್ ಹ್ಮ್ ಹೌದೌದ.
ಏನ್ ಮಾಡೇನಾ ಆಯ್ ಫೋನ್ ಕಸ್ಕೊಂಡ್ರಲ್ಲ ಅದೇ ಸಿಟ್ಟಗ ಏನ್ ಬಿದ್ದು ಮತ್ತ ಆಯ್ತು ಉಳ್ಳಾಡಿ ಫೋನ್ ತೊಗೊಂಡ ನೆಲಕ್ಕ ಒಗಟ್ ಬಿಟ್ಟ್ನ. ಅದು ಪೂರಾ ಐಥ ಎಲ್ಲ ಹೋಗ್ಯದ ಅದು ಮತ್ತ ಡಿಸ್ಪ್ಲೇಡಿಸ್ಲೇ ಎಲ್ಲ ಮಾಡಕೊಂಬ ಬರದ ಏನ ಅಂದು ಹೊಸಾ ಫೋನ್ ತಗೊಂಡೆ.
ಹ್ಮ್.
ಹ್ಮ್ ಇದ್ರಾಗ ಏನು ಫೋಟೋಗಳಿಲ್ಲ ಏನಿಲ್ಲ ಒಂದ್ ಎರಡ್ ಮೂರ್ ಕಳಸಿದ್ರು ಹುಡುಗರು ಇದವು.
ಅಲ್ಲೇ ಗೌಡ ನನ್ನಲ್ಲಿ ಯಾವ ತಗ
ಹ್ಮ್ ಕಳ್ಸು ನಾನ್ ಅದಕ ಈ ನಂಬರ್ ಈ ನಂಬರ್ ಕಳ್ಸು ಅದ ಹಳೆ ನಂಬರ್ ಇಲ್ಲ ಅದು.
ಈ ನಂಬರ್ ಸೇವ್ ಮಾಡ್ಕ ಇದೇ ನಂಬರ್ ನೋಡ ನಂದ.
ಏ ಇಲ್ಲಾ ಸೇವೆ ಮಾಡ್ಕೊಂತನ ತುಗೋ ನಾನ್.
ಹ್ಮ್ ಸೇವ ಮಾಡ್ಕ ಮಾತಾಡ್ಕತರಮ್ಮ ಅವಾಗ ಅವಾಗ.
ನಾನ ಸಡನ್ ಆಗಿ ಹೆಚ್ಚನಾವ ಯಾರಪ್ಪ ಆಯ್ತಾ ಫೋನ್ ಹಚ್ಚ ಅಂತಂದು ನಮಗ್ ಗೊತ್ತಾಗ್ಲಿಲ್ಲ. ಅವಾಗ ನಿನ್ನ ದನಿ ಚಂದ ಆಗಬಿತ್ತದ ಇವಾಗ.
ಮತ್ತೆ ಎಷ್ಟ ದಿನ ಆಯ್ತ ಹೇಳ ನಾವ್ ಈಕಡೆ ಬಂದ. ಮತ್ತೆ ಅಲ್ಲಿ ಎರಡ್ ವರ್ಷ ಮ್ಯಾಗ ಆಯ್ತಪ ಸಾಲಿಗ್ ಬಿಟ್ಟು.
ಹೌದೌದು ಇಲ್ಲ ಹಂಗ ಅತ ಅಲ್ಲ ಅಲ್ಲಿ ನಾವನ್ ಕೆಲ್ಸ ಕೆಲ್ಸ ಮಾಡ್ಕೊತಿದ್ದಲ್ಲನ್ನ.
ಹ್ಮ್ ಅದೇ ಇಲ್ಲೇ ಕೆಲ್ಸ ಮಾಡ್ಕಾಯತಿವಿ ಇವಾಗ ಹ್ಮ್ ಮತ್ತೆ ಅದೇ ಆಡೆ ಈ ಕಡೆ ಓಡಾಡಕ್ಕಲ್ಲ ಏನಿಲ್ಲ
ಹೌದು ನಿನ್ ತಾಯಿ ಅವ್ರು ಆರಾಮಾರಲ್ಲಾ
ಹ್ಞೂ ಎಲ್ಲಾರು ಆರಾಮಾರ ನೀವು ನಿಮ್ಮ ಮನೆಯಾಗ ಎಲ್ಲಾರು ಆರಾಮಾರ ಅಲ್ಲ
ಹಾ ಆರಾಮದೇವ ನಾನು
ಹ್ಮ್ ಮತ್ತೆ ಏನ ನಾವ ನಾನತ್ರ ಹತ್ನ ಕ್ಲಾಸ್ ಓದಿ ಆಯ್ತ ಬುಟ್ಯ ಹು
ಯಾ ನಂದ ನಾ ಕಂಟಿನ್ಯೂ ಮಾಡನಪ್ಪಾ
ಅದೇ ಹೇಳಿದ್ರು ಕಂಟಿನ್ಯೂ ಮಾಡಕತ ಅಂತ ಅವಾಗ ಹೇಳಿದ್ವಿ ಮತ್ತೆ ಇವಾಗ ಎಲ್ಲ ಹಂಗೆ ನಡ್ಸಿದಿಲ್ಲ ಕಾಲೇಜ್ ಅದು
ಫೈನಲ್ಲ ಇಯರ ನೀನ ಈಗ ಡಿಗ್ರಿ ಸತೇ ಕಂಪ್ಲೀಟ್ ಮಾಡಕ ಐತ ಅಣ್ಣ
ಆಯ್ತಪ್ಪಾ ನಾಮನು ಹೆಂಗ ನಾಾವನು ಹಂಗೆ ಬಂದಿದ್ರ ನಡ್ತಿತ್ತು.
ಹೌದೌ ಹೌದ ಇಲ್ಲ ಮತ್ ನಿಂದೆ ನಿನ್ ಹಂಗಿತ್ತಲ್ಲ ನಿನ್ ಪರಿಸ್ಥತಿನಿ ಹಂಗಿತ್ತ ಏನ ಮಾಡಕ್ ಆಗಲ್ಲ.
ಮತ್ತ ಏನ್ ಮಾಡತ ಆ ಸಿಚುವೇೇಶನ್ ಹತ್ನ ಕ್ಲಾಸ್ ಬಂದದ ದೊಡಯ್ತ ನಂದ
ಹೌದು ಸ್ಕೋರ್ ಚಲ ಆಗತ್ತಪ್ಪಾ ನಾ ಕಂಟನ್ಯೂ ಮಾಡತ ಅಂತ್ ಮಾಡಿದಿ ಆಯ್ತ್ ನೀನ್ ನೋಡ್ರ ಆ ಕಡೆ ಸಟ್ಲ ಆದಿ ನಾನ ಈ ಕಡೆ ನಂಬರ್ ಇಲ್ಲ ಏನೆಲ್ಲಾ ನಾವು ನಡ ಹಾಕ ಹಾ ಆಯ್ತು ಟೆತ್ತ ಪಿ ಯು ಸಿ ಶಾಪರ್ ಹಚ್ಚಿದ್ವಿ ಹಾ ಪಿ ಯು ಸಿ ಆಗ ಮ್ಯಾಲ ಡಿಗ್ರಿ. ಹಂಗಾಗಿ ಕೂನ ನಿರ್ಲಾರಂಗ ಆಗೋ ಈಗ
ಎಲ್ಲಿ ಮತ್ತ ಆಯ್ತ ಹತ್ನೇ ಕ್ಲಾಸ್ ತನಾ ಜೊತೆಗಿದ್ವಿ ಹತ್ತನೇ ಕ್ಲಾಸ್ ಮುಗಿತನ ಅ ಕಡೆ ಈ ಕಡೆ ಒಬ್ಬೊಬ್ಬರುಂದ ದಿಕ್ಕಿಗೆ ಆದ್ವಿ
ಹೌದಾ
ಹ್ಮ್ ಅವ್ರಲ್ಲಾ ಏನ್ ರವ್ಯಾ ಅವ್ರಲ್ಲಾ ಫೋನ್ ಹಸ್ತಾರಲ್ಲ.
ಏ ಹಚ್ಚತಾರ ಮನೆ ವಾಟ್ಸಪ್ ಗ್ರೂಪ್ ಇದ ಹಾಕಿದ್ರಪ್ಪಾ. ಏನ ಇಲ್ಲ ಫೋಟೋ ಹಾಕಿದರು ವಿಡಿಯೋ ಕಾಲ್ ಮಾಡಿದರು ಗ್ರೂಪ ಅಲ್ಲಿ
ಹ್ಮ ನನಗ ಮಾಡ್ತಾರಪ್ಪಾ ನಾನ ಎಲ್ಲಿ ಕೆಲ್ಸದಾಗ ಇರ್ತನಲ್ಲ ಅವಾಗ ಅಲ್ಬತ್ ಮಾಡ್ತಾರ ಅವ್ರು
ಹ್ಮ್ ಹೌದ ಹೌದ
ಅವಾಗ ಅಲ್ಲಿ ಕೆಲ್ಸದಾಗಿದ್ದಾಗ ಫೋನ್ ಮಾಡಿದ್ರ ಅಂದ್ರೆ ಅಲ್ಲಿ ಎತ್ತಕ್ ಆಗಲ್ಲ ನೋಡಕ್ಕಾಗಲ್ಲಲ್ಲಿ ಅದ ಕೆಲ್ಸ ಮಾಡಕತಿರ್ತೀವಲ್ಲಾ ಅದು ಇದು ಅಂತ...
ಹ್ಮ್ಮ್
ಅವಾಗ ಎಲ್ಲಪ್ಪ ಫೋನ್ ಎತ್ತ ಮಾತಾಡಕ್ದಳ ಅಲ್ಲಿ.
ಅವ್ನು ಎಲ್ಲರೂ ಬೆಂಗಳೂರ ಗೋವಾ ಒಟ್ಟ ನಮ್ ದೋಸ್ತರು ಯಾರ ಒಬ್ರ ಲೆಕ್ಕ ಇರ್ಲಂಗಗವ ನಾವು
ಹ್ಮ್ ಎಲ್ಲರೂ ಒಬ್ಬೊಬ್ರು ಒಂದೊಂದ ದಿಕ್ಕಿ ಗೋಯಾರನಲ್ಲ
ನಾ ಏನ ಅವ ರವಿ ಇಲ್ಲ ಅವ ಇನ್ನೊಬ್ಬವ ರವಿ ಇಲ್ಲ ಅವ ಇನ್ನೊಬ್ಬವ ಹನಮ ಇಲ್ಲ ಅವ ಚೆನ್ನೈ ಇಲ್ಲ ಎಕಡೆ ಎಕಡೆ ಮಡೆ ಹೋಗ್ಬಿಟ್ಟಿತಾರ ಆರಾಮ್ ಮೊನ್ನೆ ಇಲ್ಲ
ಹ ಮಲ್ಲ ಮಲ್ಲಯ ಕೂಡ ಏನ್
ಅವ್ನು ಬಲ್ಲ ಆ ಸಕ್ರೆ ಪೋನ್ ಇಚ್ಚ್ದ ಅವ್ನ ಮನ್ನೆ
ಯಾವ ಯಾವಾಗ ಹೆಚ್ಚಿದ್ದ
ಅದೇ ಗ್ರೂಪ್ ವಾಟ್ಸಪ್ ಗ್ರೂಪ್ಲ್ಲಿ ವಿಡಿಯೋ ಕಾಲ ಮಾಡಿದ್ದ ನಾನ ಆ ಕೊಳೂರುಗೆ ಹೋಗಿದನಲ್ಲ ಕೊಳೂರುಗೆ ಹೋದಾಗ ಹ ರವೆ ಸಿಕ್ಕಿದ ಭೋಜೆ
ಹಾ ಹಾ.
ಅರ ಸಿಕ್ಕಣ ವೀಡಿಯೋ ಕಾಲ್ ಮಾಡಣೆ ಮಲ್ಲ ಅಂದಸ ಇ ತೋರಿಸ್ ಬನ್ನಿಯತ ಇದ್ದ ಅದ್ರಾಗ ಮಲ್ಲ ಇದ್ದ ಮತ್ತೆ ಚೆನ್ನ ಇದ್ದ.
ಹಾ.
ಹ ಎಲ್ಲಾರೂ ವೀಡಿಯೋ ಕಾಲ್ ಮಾಡಿ ಕಸಿ ಮಾತಾಡಿದು.
ಹ್ಮ್ ಹ್ಮ್ ನಾವಪ್ಪಾ ನಾವು ನಾನೇ ಬಂದಿಲ್ಲ ಗ್ರೂಪ್ನಾಗ.
ಹೌದೌದ.
ಇದನಿ ಆದ್ರ ಅದ ಎಲ್ಲಿ ವಿಡಿಯೋ ಕಾಲ್ದಾಗ. ಜಾಯಿನ್ ಆಗಿಲ್ಲ ನಾನ್. ಈ ವಾರ ಅಂತ್ರ ಫುಲ್ ನೈಟ್ ಶಿಫ್ಟ್ ಇತ್ತ ನಂದು. ನೀವು ನೋಡಿದ್ರೆ ಮಕ್ಳು ರಾತ್ರಿಗೆ ಮಾಡ್ತರಿ ಫೋನು.
ಹ ಮತ್ತ ನೀ ರಾತ್ರಿ ಕಾಲಿ ಇರಲ್ಲಲ್ವಾ.
ಮತ್ತೆ ರಾತ್ರಿಗೆ ಅಲ್ಲಿ ಕೆಲ್ಸಗಳ ಇದ್ವಲ್ಲ ಅದ್ರ ಸಲವಾಗ ಎಲ್ಲಿ ಮಾತಾಡಕ್ ಆಗಿಲ್ಲ.
ಇಲ್ಲಾ ಇಲ್ಲಾ ಹಂಗೆ ಆತದ ಮತ್ತ ಏನ್ ಮಾಡಕ್ ಆಗಲ್ಲ.
ಹ್ಮ್ ಯಾವಾಗನ ನೋಡು ಈ ಟೈಮಗ ಸಂಡೆ ಗಿಂಡೆ ಬಂದಾಗ. ಫೋನ್ ಹಚ್ಚಿ ಮಾತಾಡೋಕ್ ನೋಡ ಅಷ್ಟೇ.
ಓಹ್ ಅದಕ್ಕೆ ಅಂತನಪ್ಪಾ ಇವತ್ ಹಚ್ಚಿದ್ ಫೋನ್ ನೀನು ನಾಕ್ ಕಬ ನ ಯಾವ್ದ್ ಅನೋನ ನಂಬರ್ ಬಂತ ಹೊಸ ನಂಬರ್ ಹಂಗಾಗಿ ಯಾರ್ ನಂಬರ್ಪ್ಪಾ ಅಂತಂದ ಇದ್ ಮಾಡಿದೆ ನಾನ.
ಹ್ಮ್ ಹ್ಮ್ ನಾನ್ ಅದ ಅಂದ ಕಡೆ ಅದು ಕೂನ್ ಇಡ್ತಾನಿಲ್ಲಾ ಏನ ಅಂತ ಅಕಡೆ ಎಷ್ಟು ವರ್ಷ ಆಯ ಎಷ್ಟ ವರ್ಷ ಆಯ್ತಾರದಂಗ ಅದೇ ನೋಡ ಮು ಅಚ್ಚಮ್ಮ ಕೋನ್ ಇಡ್ತಾನಲ್ಲ ಅಂತ ಅಕಡೆೆ ನಾನ್
ಇಲ್ಲ ನಿಮ ಧ್ವನಿನೇ ಚೇಂಜ್ ಆಗೇದ ಓ ಅವಾಗ ಎಲ್ಲಿ ಫುಲ್ ತಳ್ಳ ತಳ್ಳಳಕ್ ಬರ್ತಪ್ಪ ಈಗ ಬಾಳ ದಪ್ಪ ಬರಕತ್ತು ನಿಂದು.
ಹ್ಮ್ ಎಲ್ಲಿ ಎಷ್ಟೋ ಜಗ್ಗದಿನ ಆಯ್ತಲ್ಲ.
ಹ್ಮ್ ಹೌದು ಆ.
ಈಗ ಧ್ವನಿ ಧ್ವನಿ ಎಲ್ಲ ಚೇಂಜ್ ಪೂರಾ.
ಅ ಮತ್ತೆಲ್ಲ ಎಲ್ಲ ಸೆಟ್ಲ್ ಆಗಿದೆ ಹೆಂಗಪ್ಪ ಈಗ.
ಹ್ಮ್ ಏನಪ್ಪಾ ಏನ್ ಸೆಟ್ಲ ಅದೇನಿಲ್ಲಾ. ಇವಾಗ ನೋಡು ಇವಾಗ ನೋಡು ಹೆಂಗ ಅನಸ್ತದ ಸುಮನೆ ಬಿಟ್ಟಿನಪ್ಪ. ಎಲ್ಲಾ ಹುಡುಗರು ಇದು ಸಾಲಿ ಗಿಲಿ ಓದಿದ್ರ ನಡ್ತಿತ್ತ ಅಂತ ಇತ್ತ್. ಅವಾಗ ನೋಡಿದ್ರೆ ಪರಿಸ್ಥಿತಿ ಹಂಗಿತ್ತ. ಆ. ಹಲೋ. ಹಲೋ. ಹಲೋ ಏನಪಾ ಕೇಳತ್ತ ಇಲ್ಲೋ.
ಕೇಳತ್ತ ಗೌಡ ಏನ್ ಪ ಏನು ಆಕಡೆ ಮಾ ಏನು ಈಗನು ಬೀಜಿದ್ದೆ ನ್.
ಏ ಇಲ್ಲ ಇದು ಟವರ್ ಬರವಲ್ತ ಇಲ್ಲಿ.
ಹೌದು ಎಲ್ಲಿ ಮತ್ ಮನಯಾಗ ಇದ್ದಿದ್ದೀವಿ ಹೆಂಗ್ ಬರಲ್ವ ನನ್ ನನ್ನಲ್ಲೇ ಇಲ್ಲಪ್ಪ ಈ ಕಡೆ.
ಎಲ್ಲಿ ಇಲ್ಲಿ ಮನ್ಯಾಗ ಇದ್ದೀನಿ ಇಲ್ಲಿ ಒಳಗ ಇದು ಯಾಕಂದ್ರೆ ಒಳಗಾದ ರೂಮು ನಮ್ಮದು. ಬಿಲ್ಡಿಂಗ್ ಅವಲ್ಲ ಪೂರಾ ಕೆಳಗಾದ್ ರೂಮ್ ನಮ್ದ ಗ್ರೌಂಡ್ ಫ್ಲೋ ಫ್ಲೋರ್ದಾಗ.
ಹೌದೌದು.
ಆದ್ರ ಸಲ ಒಳಗೆ ಎಲ್ಲಿ ಟವರ್ ಬರತ್ತ್ ಹೇಳು ಗ್ರೌಂಡ್ಫ್ಲೋರ್ ನ ಮೂಲ್ಯಾಗ ಇದ್ರ.
ಲ್ಲ ಎಲ್ಲ ಹೌದೌದು ಅದಕ್ಕಿಂತ ನಾನ್ ಯಾಕ ನೆಟ್ವರ್ಕ್ ಬರಲ್ತ್ ನೆಟ್ವರ್ಕ್ ಬರಲ್ತ ಅಂತ.
ಹ್ಮ್ ಅದೇ ಕೇಳ್ಸಲಿಲ್ಲ ಒಳಗ ಟವರ್ ಇಲ್ಲಲ್ಲ.
ಹೌ ಮತ್ತೆ ಅರಾಮ್ದಲ್ಲಿ ಪ ಗೌಡಾ
ಅರಾಮ್ ಇದೀವಪ್ಪಾ ನೀವ ಎಲ್ಲಾ ಮನಾಗ ಆರಾಮ್ರಲ್ಲ ಎಲ್ಲಾ ನೀವು ಅಕ್ಕ ತಂಗಿ ಅವರೆಲ್ಲಾರ ಅಮ್ಮ ಅವರೆಲ್ಲಾ
ಹೌದೌದ ಎಲ್ಲಾರು ಎಲ್ಲಾರು ಆರಾಮ್ ಅವ್ರು ಗಚವಂತರು ಅವ ಸಂಡೆನ ಕಾಯಿ ಆಯ್ತಾನ
ಅದ್ ನಾನ್ ಸಂಡೇನ ಕಾಯಿಪ್ಪಾ ಎಲ್ಲಿ ಎ ಮಂಡೆಯಿಂದ ಆಯ್ತು ಸ್ಯಾಟರ್ಡೇವರೆಗ ಫುಲ್ ಆ ಕೆಲ್ಸನ ಇರ್ತಾವ ನಂಬು
ನೀನ್ ನೋಡಪಾ ಕೆಲ್ಸ ಗಿಲ್ಸ ಮಾಡತ್ತೇವಿ ಹ ಕೆಲಸ ಎನೀಲ್ಲಾ ಹೌದೌದಾ
ಮತ್ತೆ ಇವಾಗ ಆಯ್ತು ಎಲ್ಲಿ ಕೆಲ್ಸ ಸಾಲಗ ಅಂತಾನ ಸಾಲಿಬುಟ್ಟಿ ಈ ಕಡೆ ಬಂದಿನಿ ದುಡ್ಯಾಕ ಇವಾಗ ಹೆಂಗಿದ್ರೆ ಮ ಹಾ
ಹ ಹ್ಮ್ ಅಂದ್ರನು ದುಡದಲ್ಲಪ್ ಅಂದೆ
ದುಡ್ಬೇಕಲ್ಲಪ್ಪಾ ದುಡಿದ್ರನು ಬರ್ತ ಹಂಗ ಆಯದ ಇವಾಗ
ಹೌದು ಹೌದು
ಹ್ಮ
ಯಾರ ನೋಡ ಮತ್ತೆ ಆ ರಮೇಶ
ಮತ್ತೆ ಏನಿಲ್ಲಪ್ಪ ಪಾ
ಹೌದಾ
ಆಯ್ತು ಸರಿ ಅವಾಗ ನಾಸ್ತೀನ ಮತ್ತೆ
ಸರಿ ಸರಿ ತಗೋ ಹಂಗಾರ
ಆ
ಹ ಸರಿ ಅಂದೆ ಇಡು